ಹಲೋ
ಕಸ
ಹಾ ಕೇಳ ಇನ್ ಮಕ್ಕೊಂಡಿದ್ದೆ ಏನೆ
ಹ
ಅವನಿಗೆ ಹಚ್ಚಿದ್ದ ಪ್ರಸಾದ ಅವಾಗ ಅಂದ್ರೆ ನೀನ್ ಹಚ್ಚಿದ್ದಲ್ಲ ನೀನ್ ಹಚ್ಚಿದ್ದೆ ಒಂದ ಒಂದು್ ಬುಟ್ಟ ಮ್ಯಾಲ ಹಚ್ಚಿದ್ದೆ ಆ ಮಗ ನ ಮಕ್ಕೊಂಡಾಗ ಹಚ್ಚನ ನಾನ್ ನೋಡಿಲ್ಲ ಈಗ ಹಚ್ಚೀಿನಿ ಎತ್ತಲಗ್ಯಾನ
ಹ್ಮ್ ಹ್ಮ್
ಹ್ಮ್ಮ್.
ನನಗ ಒಂದ್ ಸ್ವಲ್ಪಿದ್ದ ಒಂದ ಮಾತಾಡಿದ್ದೆ ನಾನು
ಹ್ಮ ಹ್ಮ್
ಹ್ಮ್ ಮತ್ತಚ್ಚ
ಹ ಮತ್ತ ಅಚ್ಚಲ್ಲ ಇನಾಗಚ್ಚದೆ ಎತ್ತಿಲ್ಲ ಅವ್ ಹ್ಮ್ಮ್.
ಎಷ್ಟು ಮತ್ತಗಳನ್ನು ಹೊಲ್ಗೊಳ್ಳ
ಹ್ಮ್ ಗೊತ್ತ ಇದು ಲಾಸ್ಟ್ ಒಂಬತ್ ಹತ್ತು ಈಗ ಮತ್ತೆ ತಾವ ಬರ್ತಾವ
ಟಾಸ್ಕ್ ಸಮಯ ಕೊಡೋಣ ಮತ್ತ ಆಮೇಲೆ ಹ
ಹ್ಮ
ಮತ್ತೆ ಡೆ ನ ಮಕ್ಕಳಾ
ಎಷ್ಟಾಗವ್ ನೀನವ್ ಕಾಲ್ ಕೆಲವಲೋ ಅಣ್ಣ ನೆಟ್ವರ್ಕ್ ಇಲ್ಲೊಗೂ ಹಲೋ ಮಾತಾಡುೋ
ಅವದಲಿ ಯಪ್ಪ ನಂದ ಕೇಳ್ದಂದಾನ
ಈ
ಕೇಳದೇನ
ಈಗ
ಹಾ ಇತ
ಹ್ಮ್ ಹ್ಮ್ ನಿ್ದ ನೆಟ್ಟು ಕಲೆಗೆದ ಅಂದಲೆೇ ನ ಆಡ್ಸ ಕಡ ಕಲೆಕ್ಟ್ ಮಾಡಿದ್ದ ಅ ಹ್ಞೂ ಅದ್ ಕರೆಕ್ಟ್ ಬರೆ ನೆಟ್ವರ್ಕ್ ಅದಕೆ ಒಂಥರ ಕೆೇಳಕದಲ್ ಕಟ್ಕಟ್ ಮಕ್ಕಡೆ ದನ ಹಾ ಹಲೋ ಹಲೋ
ಅ
ಮಕ್ಕೊಂಡಿದ್ದೇನಪ್ಪ ಅಂದ
ಹ್ಮ್ ಮಕ್ಕೊಂಡ ಹೇಳ್ತಾನ ಈ
ಹ್ಮ್ ಹ್ಮ್ ಹಾಟ್ ಸ್ಪೋರ್ಟ್ ಕನೆಕ್ ಮಾಡಿದಿ ಏನು
ಹಲ್ಲಿ ಹಟಕಾಲ
ಬೇರೆ ಅ ಅವ್ನ್ ಸನಿ ಪ್ರರಂಕ್ ಬಂದ್ರಲ್ಲ ಅವನ್ ಯಾರ್ ಕರಾಂಕ್ ಮಾಡಿದ
ಸ
ಆ
ಕೇಸಲಪ್ಪಂದ ನ ಮಾತಾಡಿದ್ದ
ಹ್ಮ್ ಈಗ ಕೇಳಕ್ತ
ಹಲೋ
ಅಲ್ಲ ಒಂದ್ ಫೋನ್ ಹನ್ನಿ ಬಿಟ್ಟಂದ್ರ ಹಂಗ
ಎಸ ನೀ ಪ ಇಲ್ಲ ಬಗ್ಲ
ಹ್ಮ್ ಮಳೆ ಬಂದದನಲ್ಲಿ
ಮಳೆ ಇಲ್ಲ ಯ್ದನತ್ತ ಮಳನೇ ಇಲ್ಲ
ಇಲ್ಲಿನ ಮಾಡ ಆಗ್ತದ ಮಳೆೆಯಿಲ್ಲ
ಹ್ಮ್ ನಿನ್ನ ಮನ್ನಿ ಆಡ್ತಾನಲ್ಲ ನಿನ್ನೆ ಇವತ್ತು
ಹ್ಮ್
ಮ
ಅಲ್ಲಲ್ಲಿಅವು ಅಲ್ಲಿ ಅಲ್ಲಿ ಮಾರ್ ಅಲ್ಲಿ ತೋರ್ಸದಲ್ಲಾ ಮೂವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ಬರ್ತಾವನು
ಅವು ಪ್ಲಸ್ ಒಂದು ಕಾಲೇಜ್ ಟಮ ಬರ್ತಾವಂತೆ ಅಷ್ಟ್ ಮಲ್ಯನ ಹೇಳಿಲ್ಲ ಎಷ್ಟ್ ಬರ್ತಾವಂತ
ಹ್ಮ್ ನಿನಗ್ ಎಷ್ಟು ಬಂದ ಅದ್ರ ಅದ್ರ ಬಿಟ್ಟು ಬತ್ ಪ್ಲಸ್ ಬಂದ ಹನ
ಹ
ನಿನಗ್ ಅವು ಅಲ್ಲಿ ಕೊಲ್ಟದ ಅಷ್ಟು ಬಿಟ್ಟು ಮತ್ತ ಎಕ್ಸ್ಬಂದಾವ
ಹಲೋ
ಹಲೋ
ಹಾ ಒಂದ್ಸಲ ಮುಂದರು ಬಂದ
ಹ್ಮ್ ಹ್ಮ್ ಕೇರಳ ಹೊಲ್ದಲ್ಲೇ ಕರೆಕ್ಟ್
ಇ
ಹೇಳ್ತದ ಒಂಥರ ಒಮ್ಮೆ ಒಮ್ಮೆ ಕಟ್ ಕಟ್ ಕಟ್ ಅ
ಅದೇ ಹ ಎಲ್ಲಾ ಇಲ್ಲಿ ಬಗ್ಲಕ್ ಕುಂತೀನಿ ಅಂದ್ರ ಪ್ರಧಾನ
ಹಾ ಈ ಕತದೆ
ವಿಚ ಮಾಡಳ ಜಪ ನೆಟ
ಹ ಕರೆಕ್ಟ್ ಅದು ಹತ್ತೊಂಬತ್ತು ರೂಪಾಯಿ ಬೇಕದಕ್ಕೆ ಹನ್ನೆರಡು ರೂಪಾಯಿ ನಂಬರ್
ಾಗ್ಮ ಎಸ್ಲವಾಡತು ಮರಏನ
ಹ್ಮ್ ಹ್ಮ್ ಮುಂದಕ್ಕೆ ಹೇಳು ನಾನ ಗೊತ್ತಿರ್ಲಿಲ್ಲ ಹಾಗಡೆೇ ಎಕ್ಸಾಮ್ ಬರಕ್ ಹೋಗ್ಬೇಕು ಬದ್ರ ಪಪ್ಸ್ ತಿನ್ಬೇಕಂದೆ ಎರಡ್ ಪೆನ್ ತಗೊಂಡಿನಿ ನೋಡ್ಸ್ನಿ ಇಪ್ಪತ್ಎರಡುಇದ್ವು ಇಪ್ಪತ್ತೆರಡು ಇದ ಅನಿಸ್ತು ನೋಡ ಬ್ಯಾಂಕ್ ಬ್ಯಾಲನ್ಸ್ ಹನ್ನರಡು ಅದ ಬಂದೆ ಸುಮ್ನೆ ವಾಪಸ್
ಹ್ಮ್ಮ್ಮ
ಏನ್ ಬಸ್
ಹ್ಮ್ಮ್
ಎರಡ್ ರೂಪಾಯಿ ತೋನಿ ಹತ್ ರೂಪಾಯಿ ಅ ಹಾಕಿಬನ ಹೋಗಿನಿ ಇಪ್ಪತ್ತದ್ಏಳಕಿ ನಾನು ಹ ನೋಡ್ತೀ ಬ ಅಂಗಮಲ್ಷನೋಡ್ತ ನಬಂದೆ
ಹ್ಮ್ ಹ್ಮ್
ಹ್ಮ್
ನಂಬಲ್ಲಿ ಮುರಾತ್ತೇದಾವೋ ಬಟ್ ಈಗ ಇದಕ್ ಬೇಕು ಈಗ ನಾಳೆ ಪೆಟ್ರೋಲ್ ಗೆ ಬೈಕ್ ವಿಕೆಟ್ ಕ್ಣಂಗ
ಇನ್ನೊಂದು ಆರು ನಿಮಿಷ ಹೆಂಗೆ ಮೈಂಟೈನ್ ಮಾಡ್ತೀನಿ
ಎಲ್ಲಾ ಮೆಂಟೈನ್ ಮಾಡಿ ಇಡತ ಬಿಡ ಟವರ್ ಗ್ಲಾಸ್ ಒಂಬಂದ್ರೆ ಸೌಂಡ್ ಬರ್ಲ ಅಂದ್ರ ಪಪ
ಅದಾಮ ಮತ್ತ ಸೌಂಡ್ ಬರಲ್ಲ ನಂಗ ಚಿನ್ನಮಲ್ಲೇ
ಇಲ್ಲ ನಾನೇ ಅದ ಹಗಳ ಹಚ್ಚಿದ್ದ ಅಂತ ಹೇಳನಲ್ಲ ಅದೇ ಕರೆ ಹಂಗ ತಿಂಡಿ ಕಡ ಆಕತದ ಯಾಕ ಗೊತ್ತಿಲ್ಲ ಯಾರ್ಗೂಡ ಜಗಳ ತಕೊಂತನ ನನ್ಗೆ
ಕಲ್ಲ ಉಗುರು ಕಟ್ ಮಾಡಬೇಕು ಉಗುರು ಜಾಸ್ತಿಂದ ನೆಲ್ ಕಟ್ಟ್ರ ಹಡುಕಾಡಬೇಕು ಈಗ
ಹ್ಮ್ ಹ್ಮ್-ಹ್ಮ್ಮ್ಮ್
ಇಷ್ಟ್ ಹ್ಮ ಹ್ಮ ಹ್ಮ್ಮ ಹ್ಮ್ ಹ್ಮ ಹ್ಮ್ ಅಲ್ಲಿ ಇದ್ರ ಬಾಪು ಕೂಡದ ಕುಂಟಿ ಎಷ್ಟು ಹೊತ್ತಿನ ಸಾಥ್ ಕೊಡ್ತಿಲ್ಲ್ಲ ಹ್ಮ್ಮ್.
ಹ್ಮ್ ಅದೇ ಸ್ನಾಯಕ್ಸ್ ಎಲ್ಲಕ್ಕ ಏನದೇ ಬ್ರೆಡ್ ಜಾಮಾ
ಬ್ರೆಡ್ ಜಾಮ್ ಮವು ಶಕ್ಲಿ ಪಳಣ
ಹ್ಮ್ ಬಾಳೆಣ್ಣ ಕೊಡ್ತಾರ
ಏನು
ನ ಕೊಡ್ತಾರ ಗೊತ್ತಿಲ್ಲ
ಹ್ಮ
ನ ನ ಗೊತ್ತು ಫಸ್ಟ್ ಇಯರ್ಗೆ ಫಸ್ಟ್ರ್ ಬರೀ ಒನ್ ಟು ಟೆಂತ್ ಅಷ್ಟೇ ಇತ್ತು ಹ್ಮ್ಮ್.
ಹ್ಮ
ನಮಗ ನಮಗ ಒಂದ್ ಕಪ್ ಚಾ ಒಂದ್ ಬಿಸ್ಕೆಟ್ ಇತ್ತು ಒಂದ್ ಎರಡು ಕೊಡ್ತಾ ಇದ್ರು ಬಿಸ್ಕತ್
ಹ
ಮತ್ತ ಅದ ಇ ಇವನಲ್ಲ ಅರ ರಶೇಖರ್ ಅಂಗಡಜ್ಗಳಾಡಿ ಇದ್ ಮಾಡಸಿ ಮತ್ತ ಕೆಲಸ ಮಾಡಸಿದೀವಿ
ಹ್ಮ್ಮ್.
ನಮ್ಗೂ ಸ್ನಾಯಕ್ಸ್ ಬೇಕತ್ತು ಸ್ನಾಯಕ್ಸ್ ಮೂಡಿದ್ವಿ ಆಮೇಲೆ
ಹ್ಮ್ ಹ್ಮ್
ಹ್ಮ ನಂಬರಿಚಾರ ಕೊಡ್ತಾರ ಚಾಗಸ್ಕಟ್
ಫಸ್ಟ್ ಇಯರ್ ಅಷ್ಟೇ ಫಸ್ಟ್ ಇಯರ್ ದವರಿಗೆ ಅಂದ್ರ ನೀವು ಫಸ್ಟ್ ಎಾರ ಬರೀ ಚಾ ಬಿಸ್ಕಿಟ್ ತಿಂದ್ರಿ
ಇರ್ಲೆಲ್ಲಾ ಒಂದ್ ತಿಂಗ್ಳ ಅಷ್ಟೇ ಒಂದ್ ತಿಂಗಳ ಮಾಡಿದ್ರ ಆಮೇಲೆ ಅವ ಇರುತಾರಲ್ಲ ಅವನುಗಡದಸ್ರ
ಹ್ಮ್
ಅವ್ರಲ್ಲ ಇದ್ ಮಾಡಿ ಇಲ್ಲ ಚಾ ಬಿಸ್ಕಿಟ್ ಬೇಡ ಇ ಮರಂತ ಇದ್ ಮಾಡ್ರ ನ
ಹ್ಮ್ ಹ್ಮ್ ಹ್ಮ್ ಒಗವ
ಅಲ್ಲಿ ಇದ್ರಂಗ ಫೋನ್ ಇರ್ತಲಲ್ಲಾ ರಾಮ್ ಎಲ್ರ ಆಡತಿವಿ ಇಡ್ತಿವಿ ಅಲ್ಲಿ ಯ ಮಜ್ ಬೇವ ಈಗ ಎಲ್ಲ ಎಲ್ಲ ಕಡೆ ಫೋನ್ ಬ ಫೋನ್ ಬಟ್ಟ ಬ
ಹ್ಮ್
ಹ್ಮ್ಮ್.
ನ್ ಇರ್ತಿರಲ್ಲ ಹೊರಗಗೆ ಓದ್ತಿರ್ಲಿಲ್ಲ ಎಲ್ಲಾ ಒಂದೇ ಕಡೆ ಇರ್ತಿದ್ವಿ ಇಲ್ಲಿ ಹೌದಿಲ್ಲ ಹಲೋ ಹಲೋ ಹಲೋ ಮಾತಾಡುವ
ನೀನೆ ಮಾತಾಡಲ್ಲಕ್ಕಿದೆ
ಮಾತ್ರ ಆಗದಲ್ಲ ಸರಾಗ
ನ ಕಸೆಲ್ಲ ಫೋಟೋ
ಹಾ
ಅದ ನ ಪೊಂಡತ್ತ
ಆ
ಹ ನೀ ಕಸಲ್ಲ ಫೋಟೋ
ಹ್ಮ್ ಫೋಟೋ
ಹ್ಮ್.
ಹೇಳ ಒಲ್ದ
ನೀ ಕಳಿಸಲಾ ಫೋಟೋ
ಹ್ಮ
ಅದೇನ ಪಡ ಒಂದ ತ್ಣಗ ಇದ್ದ ಕಿಸಿಟ್ಟ ಪೋಟ ಈಗ
ಅದಕ್ಕೆ ನಿನ್ಗ್ ಸುಮನೆ ಬೇಡಪ್ಪ ಅಂತ ಹೇಳ್ದ ನನ್ಗ್ ಅವತ್ತೇ ಫೋಟೋ ಗೋಟೋ ಏನು
ಹಾ
ಇವಾಗ ಅವತ್ ರಾತ್ರಿ ಫೋಟೋ ಹಾಕಂದನಿ ನಿನ್ಗಏನ್ ಹೇಳತ ಬ್ಯಾಡ ಸುಮ್ ಅಣಗಿದಿರಂತಫೋಟೋ ನ ಮಲ್ಲ
ನಿಮ ನೀಮ ಮಂದಸಲ ತೋರ್ಸಿದಲ್ಲಿ ಅವಾಗ ತೋರ್ಸಿದ್ಮೇಲೆ
ಏನ್ ಆಗ್ತಿರ್ಲ ಇಲ್ಲಿ ನೀನ್ ನೋಡಿ ಎಲ್ಲಾ ನೋಡ್ ಸುಮ್ಮಿತ ಏನ ಆಗ್ತಿರ್ಲಿಲ್ಲ ನೀನ್ ಬಳ್ದದ ಅಲ್ಲಿ ನ ಸುನೆ ಮತ್ ಮನ್ಸಿಕ ಹತ್ತತ ಅಂತ ಆಗದ ಇಲ್ಲಂದ್ರ
ನೀ ಕಲನ್ ಶರ್ಟ್ ಮಾಡಿ ತ ಅದಕ್ಕೆೆ ನತದೆ
ರಾತ್ ನಾವವು ದನ್ನ ಒಂದ್ ಎರರ ತರ ನೋಡ್ಕೊಂಡ್ ಕುಂದಿರ್ತಿವಿ ಏನ್ ಮಾಡ್ ಬರದಲ್ಲ ಹೋಗೋದಲ್ಲ
ಮೊಕೊಬತನ ನಿದ್ದ ಪಲ ಮ ಮಜ್ಯಾಹನದ
ಹ್ಮ್
ಆ ದಿನಾರಕ್ಕೆ ನಿದ್ದೆ ಇತ್ತ ಆಗ ಬರನಪ್ಪ ಮಾಡೋಡ
ಆತದ ಒಂದು ಎರಡನ
ಆ ಅ ಈ ಎಕ್ಸಾಮ್ ಅ ತಿ
ಆ
ಈ ಎಕ್ಸಾಮಗೆ ಹಗನೆ ಒಂದ ಎರಡು ತಿಂಗಳದಾಗ
ಯಾವ ಫೈನಲ್ ಆಗಸಮ್ಮ
ನಾನು ಓ ನನ ನನ್ನಲ್ಲ ಹೊಗಳೇ
ಹಾ ಹ ಬ್ಯಾಕ್ದುುವ
ಹ ಬಿೂಡ ಬರ್ತ ಬಿಡ ಹಂಗೇನಲ್ಲ ಬಟ್ ಚಲೋ ನಕ ಈಗ ತಗೋನಕ
ಹ್ಮ್ ಹದ ಹ
ಹ್ಮ
ಮೂರ್ ನಾಾಗ ಮಕ್ಕಂಡ ಈ
ನಾಮಕಣದಲ್ಲಿ ಪಗ ಷಿ ಹಚ್ಚಿದ್ದ ಒಂದ್ಸಲ ಮ ಇದ್ದೆ ಮತ್ತ ಮಲೆ ಒಂದ್ಸಲ ಹಚ್ಚಿದ್ದೆ ಮತ್ತೆ ಈನ್ವಸ್ ಹಸಿ ಮತ್ತೆದ ನೋಡ್ರ
ಲೆಯಕ ಸಿಿದ್ದ
ಇನ್ನ ವಚಿದ್ದ ಒಂಸಲ ಆ ಒ್ ಸ್ವಚ್ಿದ್ದೇ ಏನತ್ತದು ಅವ ಎತ್ತಲ್ಲ ಮತ್ತತ್ ನಾವ ಅವಿದ್ದಾಗ ನಾ ಪೆಂದ ಬನ್ ಕೂಡ
ಹ್ಮ್ ಹ್ಮ್
ಮತ್ತತ್ ಹಚ್ಚ ದಿನ ಆಗತ್ಲಿಲ್ಲ ಆಮೇಲೆ ಮಕ್ಕಡ ದನ ಹಚ್ಚರಿ ಮತ್ತ ಹೌ ಬೇರೆ ನಂಬರ್ ಆದ ಸಂಭವನಗಂತನೆ ಇ ಚಿ
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತ ಇದ್ರಾಗೂ ಮಾತಾಡುದ ಏನ್ ನನ್ನ ಗೂಡ
ಹ್ಮ್
ಈ ಯಾಫನಾಗಿ ಮಾತಾಡದೇನಾ ಪವನ್ ಕೂಡ ಅಂತ ಮಲ್ಲುನ್ ಜೊತಿ
ಮಲ್ಯನ್ ಕೂಡ
ಹ್ಮ್ ಹ್ಮ್ ಅಲ್ಲ ಅಲ್ಲಿ ಅದು ರಿಸೆಪ್ಟ್ ಆಗಿರ್ತಲ್ಲ ಅದು ರೀಸನ್ ಹೇಳ್ತದಲ್ಲ ಅದು ಏನಂತ ಹೇಳ್ತದ ಹೇಳ ಅದೇನ ಕಾಲರ್ ಕಾಲೀ
ಒಂದ್ಸಲ ನಿಂದ ಇದು ಏನಪ್ಪಾ ಅಂತ ಇದು ಇ ಮಾತುಗಳು ಸರಿಯಾಗಿ ಕಸ್ಲಂಗ ಬರುತ್ತ
ಹ್ಮ
ಹ ಒಂದ್ಸಲ ಅಸಭ್ಯ ಪದಗಳನ್ನು ಬಳಸಿದಕ್ಕೆ ಅಂತ ಬರ್ತಾ
ಹ್ಮ್ ಹ್ಮ್
ಎ ಬಸೋದಕ್ಕೆ ಒಂದಿನ ಒ ಮಾತಾಡಿದ್ದು ಚ ಕೇಸಲ್ಲ ಅಂತ ಬರ್ತವ
ಹ್ಮ್ ಇದೇನ್ ಕಟ್ ಆಾಗಲ್ದಲ್ವಾ ಹದಿಮೂರು ಹದ್ನಾಕು ನಿಮಿಷ ಅದನ್ನ
ಅದು ಇಷ್ಟರ ಮಂದ ಚಂದ ಎಲ್ಲಲ್ಲ ಅದಕ್ಕೆ ಟೈಮ್ ಎಕ್ೆಟ್ ಆಗ್ತದಲ್ಲ ಸ್ವಲ್ಪ
ಓ ಆಂಗನು
ಹ್ಮ್ ಆ್ ಚೆಂದ ಕೇಳ ಅಂದ್ರೆ ಟೈಮ್ ಎಷ್ಟಂಡ ಸ್ವಲ್ಪದು
ಹ್ಮ್ ಏನಂದ ಪರಶ್ಯ
ಫ್ರಶ್ ಅಂದ್ರ ಅದ ಸುಮ್ ಹಚ್ಚಿದ್ದ ಅವನ್ ಕ ಬಲ ಒಳ್ಳಯ ರೊಕ್ಕ ಅಂತಂದ
ಹ್ಮ
ಬೈನಿ ಕಂಪ್ಲೀಟ್ ಮಾಡ ಇತ್ತ ಬರ್ತಾವ ಆಮೇಲೆ ಅಂತಂದೆ
ಹ್ಮ್
ನನ್ನ ದೋಸ್ತಂದ ಪ್ರೊಫೈಲ್ ಪ್ರೊಫೈಲ್ ಕಾಣಬಿಟ್ಟ ಅ ಇನ್ನ ತಾಸಗೊ
ಹ್ಮ್ ಹ್ಮ್ ಇದ್ರಾಗತಡಕ್ ಪ್ರೊಫೈಲ್ ಹುಡಗಿ ತೋರ್ಸದ ಲೆ ಪಾ ಯಾರರೆ ನೋಡ್ರ ಏನ್ ಹುಡುಗ್ಯಾರ್ ಜೊತೆ ಮಾತಡಕದಲ್ಲ ನಂಗಗೆ
ಹ ಹೌದ ಹಂಗೇ ತೋರ್ಸ್ತಾದ
ಎಲ್ಲ ಹುಡುಗರು ಯಾವ ಹುಡುಗಿ ಗಿಡದಪ್ಪ ಮತ ಅನಕತವ್ ನನಗೆ ವಾಟ್ಸಪ್ ಕಾಲ್ ಮಾತಾಡ್ತಲ್ಲ ಅಂತ ಅದು ವಾಟ್ಸಪ್ ಕಾಲ್ ಕಂಡಂಗ ಕಾಣ್ತದ
ಹ್ಮ್
ಯಾ ಹುಡಗಿ ಈಗಡದಪ್ಪ ಅಂತಾರ ಯಾ ಹುಡಗಿ ಈಗಡಗ ಇಲ್ಲ ಮರ್ಯಂದ
ಹ ಹ
ಭಿನ್ನಲ್ಲಾಗಿದ ಹ್ಮ್
ಹ್ಮ್
ನೀನ್ ಹೊರ್ಗ ಹೋಗಬೇಕಕ್ ಏನಗ ರಾತ್ರಿ
ಹೇ ಎಲ್ಲಿ ಹೊರಾಗ್ ಇಲ್ಲಾ ಇಲ್ಲೇ
ಆಯ್ತಿದ್ರ ಮಾತ್ ದಿನ ನ ಮ ಸಪರುತ ದಿನ
ಹಿ ಹಿ ಹಿ ಹಾ
ಪಕ್ಕದವಾನ್ ಸುಳ್ಳಲ್ಲ
ಹ ಹ ಹ
ಹೌದಿಲ್ಲ
ಹ್ಮ್ ಅಲ್ಲ ಏನನ್ ಟಾಪಿಕ್ ಇದ್ರೆೆ ಮಾತಾಡಕಕ್ ಟಾಪಿಕ್ ಇ ಅಂದ್ರೆ ಮಾತಾಡ ಮಸ್ ಬಲ್ಲ
ಹಾ ಕದುಮೇಲ್
ಯದಾನ ಹೊಲ್ಸ ಬ ಹಂಗನಲ್ಲದ್ರ ಮೊದಲೇ ನಮ ಬಾಯ ಅಂದ್ರ ಕಂಟ್ರೋಲ್ ಇರಲ್ಲ ಬಿ ಸಿ ಎ ಮನ್ಸೆ ಬರಲ್ಲ ಮಾತಾಡಕ ಹಂಗೆ ಣಲ್ಲ ಆ ಬರ್ಕತೇನೆ ಎ ರ್್ದಂದಾಗ
ಸರೆ ಬದದ